ಹಾ ಹೇಳ ತಕೊಂಡು
ಇದ ನಂಬರನಿಂದ ಯಾರ ಇ ನಂಬರ್
ಇದು ನಮ್ದಾ ಹಳೆ
ಯಾರದು ಬೈ ಅ
ನಮ್ಮ ದೋಸ್ತದು ಹಳೇದು
ಹ್ಮ್ಮ್ ಬೈ ನನಗೆ ಫೋನ್ ಹಚ್ಚಿದ್ರು ಬೈ
ಹ್ಮ್ ಏನಂದ್ರೀ
ಏನಿಲ್ಲ ಪಾ ಮಾತಾಡಿ ರವೆ ಮಾತಾಡಿ ಮತ್ ಆವಾ ಯಾಕಂತಲಿ
ಹ್ಮ
ಇವ್ನ ಕೇಳಿಲ್ಲಂತ
ಹ್ಮ್
ಇನ್ಸ್ಟಾಗ್ರಾಮ್ ಇಲ್ಲ ಅಂತೆ ದೀಪಾವಳಿ ಹಗ್ ಕೇಳ್ತಾನಂತ
ಹ್ಮ್
ಅಂತ ನೋಡ್ ನಾನ್
ನಮ್ಗೊಂದ್ ನೋಡ್ ಅನ್ಬಕ್ಲ ಅಲ್ಲೇ
ಅವಂದೇ ಇದಾಗತು ನಮ್ದಲ್ಲಿ ಸುಮಾರ ನೋಡಲ್ಲ ಶ್ರೀಯಾರ ಕಾಲೇಜು ಮಸಾರಪ್ಪಾ
ಹಾ
ಮತ್ ಅವ್ರ ಎಂತಾರದಾರಂದೀಪಾ ನಾ ಅಪ್ಪನ್ಕಿತ್ ವಯಸ್ಸದವ್ರ ಇದ್ದಾರ ಅವ್ರ
ಹ್ಮ್ ನಾವು ಹಾಚೋದು ಇತಲ್ಲಿ
ನೀ ಮಾಡತಿ ಬರ್ತಾನ ಬರ್ತ ಬಳತ ಭೈ
ಹ್ಮ್ ಬಡತನ್ ಬಾಳ ಇದ ಸಿ ಎಂ ಕೇಳಗ ನೋಡುದ ಹಾಗೆ ಇವು ನೋಡಿದ್ರರೆ ಒಂದೊಂದ ಒಂದೊಂದಿಲ್ಲ
ಎಲ್ಲಿಯ ಬೈ ಏನ್ ಚಲೋರ ಅದ ಅವನು ಚಲೋರನ್ನ ಅನಿಸಬೇಕು ಮಂದೊಂದ ಬೈ ನಮ್ದಿ ಇದು ಈಜಿಲ್ ಬೈ ನಮ್ದಿದೆ ಅವರಾ ಬೈ ಅವರಾಮ ಮೈನಸ್ ಆಯ್ತೆ ಬ್ರೋ ನಮ್ದು
ಎದುಕ್ಕ ಮೈನಸ್ ಆಯ್ತದೆ ನಿಂದು
ಅದ ಬೈ ಇದ ಆಗತ್ ಬಿ ಬ್ಯಾಟ್ರಿಡ್ ಡಡ್ ಆಗೈತ್ ಬಬೈ ಅವರದು
ಅವರು ಯಾರು ಕಾಲೇಜನಾಗದು
ಬೈ ಈಗ ಯಾರದೂ ಇಲ್ಲ ಬೈಯ
ಪ್ಲಸ್ ಮೈನಸ್ ಆಗೈತೆ ಬೈ ಒಬ್ಬರದು
ಹ್ಮ್
ನಮ್ಮೂದಂತೂ ಮೈನಸ್ ಆಗೈತೆ ಬೈ ಯಾಕ್ ಹೇಳನ ಬೈ ಒಪ್ಪೋಕೊಬೇಕು
ಹ್ಮ್ ಹೌದು
ಈಗ ಎಲ್ಲಾರೂ ಚರ್ಚ್ ಹಾಕಿದ್ರೆ ಮತ್ತ ಅವ್ರೆ ಪ್ಲಸ್ ಮಾಡಿ
ಮತ್ತೆ
ಕೇಳಬೇಕು
ನಾವೇ ನೋಡ್ರಪಾ ಮತ್ತೆ ನಾವೆ ಸ್ವಲ್ಪ ನಮ್ ಇವ್ರಿಗೆ ಆಗುವಷ್ಟು ರೊಕ್ಕ ಹಾ
ಯಾರಿಗೇ ಹೇಳಿಬಿಟ್ಟು
ಬೈಕಿಗೆ
ಹಾ ರೊಕ್ಕ ಕೊಡಬೇಕಾ
ಹು ಮತ್ತೆ
ಹೊಗ್ಗೊ ನೀನ ಹೊಗ್ಗು ನೀನ ಬೈಕಿಂದ ಯಾಕಷ್ಟ ಊಟ ಆ ಅಸ್ ನಾ ಬ್ರಾಮ ಸುಮಂ
ಹಾ ಬಕ ನಾ ನ ಅಂಗಿ ಕೊಡಸನ ಅಂಗಿ ಕೊಡಸ್ಮನ ನಾನಿ ಪಟ್ರೋಲ್ಲ ನಂದ ತಿ ಎಲ್ಲಿ ಬಾಳ್ಕಟ್ಟ ಹೋಗುದು ಏನು ಇದ್ದಿದೆ ಎಲ್ಲ ಅವ್ರ ಬಾಳ್ಕಟ್ಟು ಬಾ
ಮತ್ ನಂದು ಎ ನಂದರ ಏನ ಐತ್ನ ಈಗ ಅದು.
ನಿನ್ ಮನಸ್ಸಿನಾಗರ್ತಿವತ್ತು ಹೋಗೋದ.
ಅಯ ನಂಗ್ ಮನ್ಸ್ತಾ ಇದ್ರಕ್ಕಿಲ್ಲಾ ಇಲ್ಲಿ ಬ್ಯಾಸ್ರ ಆತಿತ್ತು.
ಹ್ಮ್
ಸು ಹಂಗ ನಾ ನಾ ಬೇಡ ನಿಮ್ಮ ಒ ನಾ ಅಲ್ಲಿಯ ನಿಂದ್ರ ಅಂದಿಲ ನಿನಗ್ ಸ್ಟಾರ್ಟಿಂಗ್ ನಿಂದ್ ನಿಂತಿದ್ರ ಬಗೆನ ಅರ್ತತ್ತು.
ಹ್ಮ ಬಗನಾ ಹರಿತಿದ್ದಲ್ ತೂ
ನೀ ಏನ್ ಮಾಡ್ಕೊಂಡ್ ಬಿಡ್ತ ಅಂತ ನಂಗ್ ಗೊತ್ತ್ತ ಅಲ್ಲಿ ಹೋದಾಗ. ಅಲ್ಲಿ ಪಿಲ್ ಹೊಡ್ ತಾರ ನ ಪಸ ಅಲ್ಲಿಯ ಪಟ್ಣ
ಹ್ಮ ಪಾಟ್ನ ಹ ಪಾಣ್ನ
ಹಾಂ ುಕ ಆಡ್ತುುಡ್ಕಾರ ನ ನು ಪಾರ್ಟ್ನ ಕ ಡ್ತ ಅದ ಹಾಕಿ ಕೂಡ್ಲೆ ನಂಬರ್ ಹಾಕಿದ್ ಕೂಡ್ಲೆ ಪ್ರಿಂಟ್ ಆಗಿರ್ತದ ಅದು ಸೇನ್ ನಟ್ ಮಾಡ್ತಾರೆ ಬಿಡಿ
ಓ ಟಿ ಪಿ ಬಂದ್ಕೂಡ್ಳೆ ಹಾಕಿದ ಕೂಡ್ಳೆ. ಹ ಫ್ರಿಂಟ್ ಹೊಡೆಯೊಕ ಹಾಕ್ ಹೊಗಿರ್ತಳ.
ಹ್ಮ್ ಹ ಹಡುಗ ಪಾಪ ಅವ್ರದೆಲ್ಲ ಸಿಕ್ ನೋಡ.
ನಾನ್ ನೋಡುುವ ಮರ ಎಷ್ಟು ತಾಸ ನಿತ ಮುಂದ್ಡ್ತ
ನೀ ಆಗ ಮುಂಜಾಲೆ ನಿಂತಿದ್ದಂತ ತಿಳ್ಕೋ. ಆಗಿಂದ ಆಗ ಕೇತ ನ ಮತ್ತ.
ದು ನರಂದ ಮೋದಿ ಪೇಲ್ ಜಲ್ ಆ
ಮುಂಜೆಲ್ಲ ಯಾರ್ ತಾಸ ಸಿಗ್ರಲ್ಲ ಮುಂಜೆಲ್ಲ ಆರ್ ಸುತ ಬಂದ ಎರಡು ಸತ ಪಾಳೆ ಪಾಳೆ ಬೇರವ್ರರು ಇದಾವ ಲೋಗೋಗ ಕೂಡ ಆಗ್ಯಾರ ಅವರು ಮುಂಜೆಲಿ.
ಅದೆ ನಾನು ನಾ ಮುಂಚೆ ಜಲ್ದಿ ಹೊಗಿ.
ಮುಂಜಾಲ ಅಲ್ಲಿ ನಿಂದ್ರ ನೀ.
ಹ್ಮ್
ಅಲ್ಲಿ ಪೂತ್ರಿ ಹೊತ್ತು ಹಾ
ಅಕಿ ನಂಬಾರಸ್ಕುಂಬ್ ಬರುದತ್ನ ಯಾವಾಗ್ ಬರ್ತೀರಿ ಅಂತೇಳಿ.
ಹ್ಮ ಅದ್ ಫೋನ್ ಕೊಡು ಅಂದ್ಲ ಎದುಕ್ ಏನ ಕೊಡಿಲ್ ಫೋನ್ ಅಂದ್ಲ ಲಾಕ್ ಹೇಳಿದ್ಕೇ ಫೋಟೋ ಹೊಡುದ್ಲಪ್ಪ ಇದನ.
ಹ್ಮ್
ಹ್ಮ ಆಯ್ತ್ ನೋಡ ನಾಲೆ ಬಾ ನಿನ್ ಮಾಡಿಕಡ್ತೀನ್ ನಾ ಜಿಂಗಿ
ಹ್ಮ್
ಎಷ್ಟಕ್ ಬರ್ಲಿಕ್ಕೇ ಎನ್ ನೀ ಜಲ್ದಿ ಬಾ ಪೈಲಾಕ ತೆಗೀಕ.
ಹ್ಮ್
ಅಂಗಪ್ಪಾ ಆಯ್ತ ತಗಲ್ರಿ ಅಂತ ಹೇಳಿ. ಮತ್ತ ಇಂಕ ನ್ಯ ಹೊಸ ಫಾರ್ಮ್ ಹಾಕ್ಲಿ ಅಂಗಿ ಅಣನ್ಯ ಈ ನಂಬತ್ತ ಚೇಂಜ್ ಮಾಡಿ ಬಿಡ್ರಿ ನಾನ್ನ ನಂಬರ್ ಬರಂಗಿಲ್ಲ ಆಕಿ ಏನ್ ಮಾತ.
ನಂಬರ್ ಆಗ ಬರಲ್ಲ ಸೊರ್ದ.
ನಂಬರ್ ಹಂಗ್ಗ ಅಕಕಬರಾಂಗಿಲ್ಲ.
ಹ್ಮ್
ಇದು ಬಾಣಲ್ಲ ಬದು
ಹ್ಮ್ ನೀ ಆಗ ನಂಬರ್ ಅವಂದ್ಯ ಕಕಿರಿ ನೀವು್ ನಂಬರ್ ಅರ ಅಂದು ತೋಂಬ ನ ನ ಇಲ್ಲ
ಇದು ಹಿಂಗ ಆಗ್ತತ್ ನೋಡ್ ಬಾಳೆ
ಈಗ ಮಜಾ ಮೇಲೆ ಯಾವ ಪ್ರೀಗ್ನೆಂಟ್ಿಲ್ಲ ಅಂತ ಅರ ಹೇಳಿದಪ್ಪಾ
ಹ್ಮ್
ಮತ್ತ ನಾಳ ಬರ್ಲಿ ಯಾರು ಬಂದ ಎಲ್ಲ ಕಾಲೇಜ್ ಕ ಅಂದ
ಹ್ಮ್
ಮತ್ತ ಬೇಬೇ
ಹ್ಮ್
ಹ್ಮ ಅಂತಾನ
ಹ್ಮ್
ಯೆನ್ ಮಾಡ್ತ
ಏನ್ ಏನ್ ಮಾಡ್ತಿ ಕಾಲೇಜ ನಮ ಕಾಲೇಜ್ಟ್ಟ ಹಾಕಂಗ
ಆ
ಕಾಲೇಜ್ ನಾವು ಕಿಮತೆ ಏನ್ ಮಾಡ್ತೀವಿ
ಕಾಲಸ್ದಾಗ ಏನ್ ಬಿಡ ಮರ ನಮ್ದು ನಾವ್ ಕಾಲೇಸ್ ಓದಿಕಕೊಂಡನ್ ಹಿಡ್ತೇತಿ
ಹ್ಮ್ ನಾವ್ ನಾವ್ ಬರ್ತಿವಿ ಹ್ಮ್ ನಾವ್ ಬರ್ತಿವತ್ತ ಯಾರು ನಿಮಾಗನಪಾ
ಯಾರು ನಿಂದ್ರ ಅಲ್ಲೇ ಮುಂದ ನಿಂದ್ರ ಎಲ್ಲ ಕಾಲಸ ಮುಂದ ಲಾ ಇಲ್ಲಾ ಅಂದ್ರೇ ಹೆಂಗೆ
ಆ
ಪರ್ಜು ಅಂತೂ ಪೂರಾ ಮಾರ್ತಾ ಮಾಡ್ತಾ ಬಿಡಾನು
ನನ್ ಒಂದೇನ ಮಾಡ್ತಿವಿ ಬಿಡ ಒ ವರ್ಷ್ಟ ಅಾಗಬ
ಯಾಕ ಬಯ ಈಗ ನೆನಪ ಬೈ ನಿಂಗ
ನಾ ಎಲ್ಲಿ ನಾ ಅಷ್ಟಷ್ಟದ ನೋಡಿ ನೀವು್ ಯಾರುಬ ಎಲ್ಲ ಬಂಕ್ ಮಾಡಿದ್ರ ಒಂದ್ ವಾರ ಅವವ ಅಷ್ಟ ಒಂದ್ ಜುಡಿ
ಒಂದ್ ವಾರ ಬಂಕ್ ಮಾಡ್ಿಲ್ಲ ಭೈ ನಾ ಒಂದ ವಾರ ಬಿಟ್ಟ ಬಿಟ್ಟಿ
ಹ್ಮ್ ಮತ್ತ ನೀನ್ ಮಾಡ ಯಾವೂ ಇಲ್ಲ ನೀವು ಇಲ್ಲ ಯಾವೂ ಇಲ್ಲಪ್ಪಾ ಅವ ಒಬ್ಬ ಇದ್ದ ಮತ್ ಅವನ್ ಜೋಳಜನ ಇದ್ವಿ
ಹ್ಮ್ ಬೈ
ಹ್ಮ್ಮ್ ಬೈ ಅವ್ವ ಅ
ಬಯಿ ನಾ ಆಕಾಶ ಹೊಡಿತ್ನಂತ ಯಾರ ಹೇಳಾರ ಬೈಿ
ಹ್ಮ್ ಯಾರ್ ಗೊತ್ತನಪ್ಪಾ ನೀನೇ ಹೇಳಿರ್ ಗೊತ್ತ
ಹ ನಾ ಬಡಿತ ನ ದಿದ್ದ ಭ ಹಾ ಸಾಗಿಯ ಬಂದುು ಕೆಲತನ್
ಹ್ಮ್ ಏನ ಅಂತ
ಅದ್ರ ಏನು ಆಕಾಶ್ ಮಾಡತವ
ಹ್ಮ ಬಡಿತ ನಲ್ವಕ್ಲ ನೀ
ನಾ ನಾ ನಾ ಬದಿತನಂಡಿಲಪ್ಪ ಅವನೀಗ ಹಾ ಬದಿತಿನಂದಿಲ್ಲ ನೀವು ಒ ತ್ರೂ ಬಡಿತಿನಾಲತ್ನಿ
ಹ್ಮ್
ನ ಅದಕ್ಕ ಇಲ್ಲ ಮಣ್ಣಿ ಹತ್ತು ಆತ ಅಂತನ
ಹ್ಮ್
ಆಕಾಶ ಪಡಿದೀನು ಎಲ್ಲಾ ಒಣ್ಯಕ್ಕ ನನ್ ನನ್ ಬೆಟ್ಟೆ ಹ್ಯಾರ ಎಲ್ಲಾರು
ಹ್ಮ್
ಜಾನ ಮೊದ್ಲು ಹಾಂಗ
ಹ್ಮ್ ಎಲ್ಲಾರು ನಮ್ಗೆ ಅಿಸಿದಾರ ಯಾರು ಾರೆ
ಹ್ಮ್ ಅದೆಲ್ಲ ಕರಿ ಮತ್ ಮಾಡ
ಹ್ಮ್ ಎಲ್ಲಾರು ಮತ್ತೆ
ಹ್ಮ್ ಈವರ ಪಜ್ಜಾ ಬಂದ ಪಜ್ಜಾ ಫಸ್ಟ್ ಫಸ್ಟ್ ಯಾರೋ ಪರಿಚಯನ್ ಇದಿರಾಖಿಲ್ ಅವಂಗ ಸನ್ನಪರಚ ಹತ್ರ
ಹ್ಮ್ ಮಜಾ ಆ
ಹ್ಮ್ ನಾನು ಮಂದ್ ಮತ್ ಪಫಸ್ಟ್ ಪುಣ್ಯ ಪರಿಚಯ ನಾನು ಬಾಳ ಮಾಡ್ಕೊಂಡ ಚೇತಾನ ಪರಿಚಯ ಅದ ಚರ್ಚೆ ನಅದನ್ ಬಿಡು ಆದ್ರಆಟಕಟ್ಟ ಈಂಗಕಕ್ಕೊಂಡ ಹೊಟ್ಟೆ ನಂಬಾಳೆ
ಪೈಲಾ ನಾ ಕಾಲೇಜ್ ಬಂದಾಗ ಪೈಲಾ ನಮ್ದ ಐತ್ ಬಯ ಅವ್ರ
ಆಗಲ್ಲ ಕರೆ ಭೈ
ಹ್ಮ್ ನ ಕಾಲೇಜ್ ಬಂದಾಗೆಲ್ಲ ಬರಿ ಒ ಪೈಲಾ ಪಸ್ಟ್
ಹ ಸಾಲ ವಿ ದಲ್ಲ ಸಾಲೆಗಿಂದ ಕಂಟಿನ್ಯೂ ಆಗಿದವ
ಅಂಜೆನ್ ಏನ ಆಗಿದ್ದಿಲ್ಲ ಯಾರ ಏನು ನಾವು ಅಲ್ಲೇ ಇದ್ವಿ ಅಲ್ಲಿತ್ ಅಲ್ಲಿ ಲೋಕಲ್ ಅಲ್ಲಿತ್ರ ಐ ಪಿ ಎಸ್ ಇಂತ ಇಲ್ಲಿ ಶಿಫ್ಟ ಒಮ್ಮೆ
ನಾವು ಶಾಲಿ ಬಾಳ್ ಬಿಟ್ಟಲ್ಲ ಶಾಲಿ ಬಾಳ್ ಬಿಟ್ಟಿವ
ಹ್ಮ್ ಇ ಹಿಂಗ ಬೀಡ್ತದ
ಆರ ಬಗ್ಗೆನ ತಲಿ ಕಟ್ಸಲಿಲ್ಲ ನಾವು ತಲಿ ಕಟ್ಸೋ ಅಂದ್ರೆ ಇದೇಕಿತ್ತು ಅನೆ ಜ ವಿಕ ನ ಇಂದು ಹಿಂದೂ ಆದ ಅವಾಗ ಬಾಳ ಇತ್ತದ
ಬಾಳ ಅವ್ರ ನಮ್ದ ಬೈ ಎಲ್ಲಾ ಕಾಲೇಜು ನೊಳಗೆ
ಹ್ಮ್
ಹ್ಮ್ ಏನ್ ಮಾಡ್ತಿವಿ ಒಂದೊಂದ್ ಟೈಮ್ ಪ್ರೈಮ್ ಹೋಗ ಬಿಡತಾವ್ ಅವು ಬಂದ ಬಂದ್
ನತ ಮಾಡಗ ಹೆಚ ಭ
ದು ಟೈಮ್ ಹೊಳಿ ಬಂತಂದ್ರು ಬಿಡಗಿಲ್ಲ
ಹ್ಮ
ನಿ ಹೊಳ ಟೈಮ ಬತ್ತಂದರ್ ಬಿಡಾಗಿಲ್ಲೇ
ಟೈಮ್ ಅಲ್ಲಿ ಈಗ ಈಗ ಅವ್ರ ಅವ್ರ ಪ್ರೈಮ್ ಆಗಿದ್ರು ನಮ್ ಏನ್ ಮಾಡಕ್ ಆಗಾಗಿಲ್ಲ ಈಗ
ಹ್ಮ್ ಅವ್ರೇನ್ ಮಾಡ್ತಾರ.
ಏನ ಮಾಡಕ್ ಆಗಲ್ಲ
ಹ್ಮ್
ಸುಮ ಕುಡದಬಿಡೊದ ಮತ್ತ
ಮತ್ತೆ ಹ
ಹ್ಮ್
ಮತ್ತೇ ಏನು ಇಲ್ಲ
ಮತ್ತೆ ಏನಿಲ್ಲ ಯಾಕಿಲ್ಲ
ಏನ್ ಇಲ್ಲ
ಅಲ್ತಾಪ್ ಎಂಜಾಯ್ ಮಾಡ್ತಂದ ಅದಿದ್ದಲ ನೀ ಎಂಜಾಯ್ ಏನ್ ಮಾಡತಿ ಈಗ
ಹ ಏನ್ ಮಾಡುದ ಹೇಳ ನಾವ ಒಬ್ಬ ಗುದ್ಯ ಏನ್ ನನ್ಗ ಬೇಸರ ಆಕ್ಕೆತಿ ನನ್ ಪಾಡಿಗೆ ನಾ ಅದನಪಾ ಅಏನ ಅನಾಗಿಲ ನನ್ ಪಾಡಿಗೆ ನನ್ ಅದು
ಅಲ್ಲಿ ಚೂರುದಾ ಸರ್ ಉಡ್ ಚೂರದಾ
ಹ್ಮ್ ಪೂರ್ ಹ್ಮ್ ಪೂರ್ ಸೈಲೆಂಟ್ ಇದ್ರು ಮಮ ಸುಳಿ ಮಕ್ಕಳು ನೋಡರು ಹತ್ತಾರ್
ಹ್ ಸೈಲೆಂಟ್ ಇಲ್ಲ ಎಲ್ಲ ಆ ನ ಮಾಡ ಬಿಡು
ನಮ್ಮಗಿಲ್ಲೆ ಹೊಸ ಇದಾಗಿದ್ದವರು ನಂಬಿ ಮತ್ತ ಅದನ್ನು ಹ ಹ ಹ
ಹಾ ಹಾ ಅದು ಸುಮ್ಮ ಈಗ ನಾ ಈಗ ಈಗ ಏನಾರ ಕಡು ಏನಾರ ಮಾಡಿದನ್ ಚೂಕ ಹಂಗ ಫಂಕ್ಚು ಕತಾರ ರ
ಹ್ಮ್
ಇವ ಹವ ಮಾಡ್ಕೋಕಂದು ಒಣತ ಅಂತಾರೆ ಹಂಗ್ ಬ್ಯಾ ನಮ ನಮ್ದ
ಹಾ ಅಿ ಊರು ಮಾಡ್ಬಾರ್ದ ಆಕಾಶನ್ ಗತ್ತ
ಆಕಾಶ ಬಾಳೀದಾಗ ಆತತ್ದ ಆಕಾಶಿಂದ ಅವ ಹ ಮಾಡ್ಕೋತಾನ ಚಿಳ್ಕೋತಾನ
ಹ್ಮ್
ಅಲ್ಲಿಿಂದ ಬೈಕೋ ಇರಿಟೇಟ ಇ ಇರಿಟೇಟ್ ಹೊಂದ್ಕೋತಾನು
ಹ್ಮ್
ಅ ಸುಮ್ ಸುಮತ್ ಚೀರಿ ನೀಿ ಅ್ ಮಾಡಿನಿ
ಹ್ಮ್
ಇವೆಲ್ಲಾ ನಲ
ಮತ್ತ
ಮತ್ತೆ
ತ್ತನ ಬ ಚಲ್ನೆವೆ
ಬ್ಯಾಡ ಬ ಈಗ ನಮನ್ೇತಾರ
ಮಕ್ಕೋ ವೆಯಿ ಮುಜೆ ಜಲ್ದಿ ವೇೇಳಿಪ್ಪ ತ
ಆಯ್ತಾ
ಹ್ಮ್ ಹಾ
ಹ್ಮ್